ಎನ್ನ ನೋಡಾತಿಲ್ಲ ಸುಮ್ನೆ ಕುತ್ತಿನಿ ನೋಡ್ ನೀನ.
ಕಾಲಿ ಕುಂತಿ
ಹ್ಮ್ ಆರಾಮಲ್ಲಲ್ಲ.
ತಮ್ಮ ನೀವು.
ಉತ್ತಮ ಆಗಿದ್ರಲ್ಲ ನೀವೆಲ್ಲಾ ಹ್ಮ್ ಏನು ಮಾಡ್ ತ್ತಿದೀರಾ ಈಗ ಶಿಕ್ಷಣ.
ಇವಾಗ ಏನ್ ಇಲ್ಲ ಸುಮ್ಮನೆ ಖಾಲಿ ಕೂತ್ಕೊಂಡು ಇದ್ದೀವಿ ಅಷ್ಟೆ.
ಈಗ ಹ್ಮ್ ಏನು ಮತ್ತೆ.
ನೀವು.
ನಿಮ್ಮ ಹಾಸ್ಟೆಲ್ ಎಲ್ಲಾ ಬೇವಿನ ಮರ ಅವೆಲ್ಲಾ ಇದಾವ ಏನ, ಹೌದುದು. ಹ್ಮ್ ಅದು ಇದು ನೀವೇನು ಎಲ್ಲಿ ಉಳ್ಕೊಂಡೀರಿ ಈಗ. ವಾಸಂತಿ ನಿಲಯ.
ನಮ್ಮ ವಸತಿ ನಿಲಯ ಮಹಾ ಕೃಷಿ ಮಹಾವಿದ್ಯಾಲಯ ಭೀಮರಾಯನ್ ಗು
ಓ ಅಲ್ಯಾ ಏನು ಅಗ್ರಿಕಲ್ಚರ್ ಮಾಡ್ ರಾ.
ಹಾ.
ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ. ಹೌದು ಚೆನ್ನಾಗಿದೆ ಅಂಗಾರ ಕಾಲೇಜ ಎಲ್ಲಾ. ಹ್ಮ್ ಹ್ಮ ಮತ್ತಪ್ಪ ಎಲ್ಲಾ ಏನ್ ನಡ್ಸ್ರರಿ.
ನಮ್ಮ ಕಡೆ ಏನಿಲ್ಲ ಎಲ್ಲಾ ನಿಮ್ಮದೇ ಹೇಳಬೇಕು.
ಮತ್ಯ ಗಿಡಗಳು ಏನೇನೇ ಇದಾವೆ ನಿಮ್ಮ ಅಲ್ಲಿ.
ಎ ಹೋಮ್ ಗಿಡಗಳ್ ಹಾ. ನ ನಮ್ಮ್ ಕಡೆ ಬೇವಿನ ಮರ ಐತ. ಮತ್ತೆ.
ಬೇವಿನ ಮರ.
ಅಶೋಕ್ ಮರ.
ಅಶೋಕ್ ಮರ ಹೌದೌದು ಚೆನ್ನಾಗಿದೆಯಲ್ಲ ತುಂಬಾ ಉತ್ತಮ ಗಿಡ ಆಗಿದೆ ಅದು.
ಹೌದು ತುಂಬಾ ದೊಡ್ಡದಾಗಿ ಬೆಳತದ್ ಹೌದು ತುಂಬಾ ದೊಡ್ಡದಾಗಿ ಬೆಳತ್ ನಮ್ಮ ಹತ್ರ ಏನಿಲ್ಲ ಅಲ್ಲ ನಿಮ್ದೇ. ಹಲೋ. ಹಲೋ.
ಹ್ಮ್.
ಹಾ ಇವಾಗ ಹೇಳ್ಟ್ರಿ.
ನಾಷ್ಟೇನ್ ಕೊಡ್ತಿರ.
ಟಿಫಿನಾ ಬೆಳಿಗ್ಗೇ ಇದ ಇರ್ತ್ ತ್ತದೆ ಇವತ್ತು ಇಡ್ಲಿ ವಡ ಇತ್ತು.
ಇಡ್ಲಿ ವಡ ಮತ್ತೆ ಚಟ್ನಿ ಏನು ಕೊಡ್ತಾರೋ ಇಲ್ಲೋ .
ಚಟ್ನಿ ಸಾಂಬಾರ್ ಇರ್ತ್ತೆ.
ಹ್ಮ್ ಮತ್ತೇನ್ ನಾಷ್ಟ ಕೊಡ್ತಾರೆ.
ಅವಲಕ್ಕಿ ಉಪ್ಪಿಟ್ಟು.
ಅವಲಕ್ಕಿ ಉಪ್ಪಿಟ್ಟು.
ಮತ್ತೆ ಅದೇನದು.
ಬಿಸ್ಬೇಳೆ ಭಾತು. ಹೌದಪ್ಪ. ಪುಳ್ಯೋಗ್ರಿ ಕೂಡ ಕೊಡ್ತಾರೆ ಚೆನ್ನಾಗಿ ಮಾಡುತ್ತಾರೆ ಉತ್ತಮವಾಗಿ.
ಹಾ ತುಂಬಾ ಚೆನ್ನಾಗ್ ಮಾಡ್ತಾರದ್ನ.
ಹೌದೌದೌದು ಮತ್ತೆ ಏನು ಕೊಡ್ತರೆ.
ಮತ್ತೇನ್ ಕೊಡ್ತಾರಂದ್ರೆ. ಪಲಾವ್ ಒಂದ್ ಮಾಡ್ತಾರೆ. ಹ್ಮ್. ಮತ್ತೆ ಇದನ್ ಮಾಡ್ತರೆ ಚಿಕ್ ಚಿಕ್ಕನ್ ಕೂಡ ಮಾಡ್ತರೆ.
ಮಿಂಜೆ ಲಾಸ್ಟ್ ಚಿಕನ್ ಹೂಡ ಕೊಡ್ತಾರ. ಸಂಡೆ ರವಿವಾರ ರವಿವಾರ ಆತಿವಾರ ಅಂತಾರಲ್ಲಾ.
ಹ್ಮ್ ಹ್ಮ್.
ಹ್ಮ್ ಆಯ್ತಿವಾರ್ ದಿನ ಕೊಡ್ತಾರೆ.
ಹೌದು.
ಹ್ಮ್ ಹೌದೌದು ಮತ್ತ್ ಏನ ನಡ್ಶಿರೀ.
ನಿಮ್ದ್ ಯಾವ್ದು ಕಾಲೇಜ.
ನಮ್ದು ಇಲ್ಲಿ ಆಗ್ರಿ ಅಂತ ಗೊತ್ತಲ್ವಾ ನಿಮ್ದ್ ಯೂನಿವರ್ಸಿಟಿನೇ.
ಹ ರಾಯಚೂರಾ.
ಹಾ ರಾಯಚೂರು ಯೂನಿವರ್ಶಿಟಿನೆ ಕೃಷಿ ಮಹಾವಿದ್ಯಾಲಯ ಅಗ್ರಿ.
ಹ ಹ ಕೃಷಿ ಮಹಾವಿದ್ಯಾಲಯ ರಾಯಚೂರು.
ಅಲ್ಲ ಅಗ್ರಿ ಅಗ್ರಿ. ಬಳ್ಳಾರಿಯ ಬಲಿ ಬರುತ್ತಲ್ಲ ಆ ಗ್ರಿ ಅಗ್ರಿ.
ಮಹಾವಿದ್ಯಾಲಯ ಆಗ್ರಿ.
ಓ ಅದೇ ನೋಡ ಅಗ್ರಿ ಅಂತ ತುಂಬಾ ಉತ್ತಮವಾಗಿ. ಕಾಲೇಜ್ ಇಯ್ದಾ ಅಂದ್ರೆ ಫೆಸಿಲಿಟಿ ಚೆನ್ನಾಗಿಲ್ವಾ ಇಲ್ಲಿ.
ಓ ಹಂಗಾ.
ಹೌದು ನೀವು ನಿಮ್ ಜೊತಿ ನಾವು ಪೋಡ್ಸ್ ಆಡೀವ್ ಅಲ್ವಾ?
ಹೌದು ಆಡಿದಿರಾ ಆಡಿದೀರ ಹೌದು.
ಬಂದಿದ್ರ ಅವತ್ತು?
ಹೌದು ನಾವು ಬಂದ್ ನೀವ್
ಹ್ಮ್ ಏನು ಮಾಡಿರಿ ಅವತ್ತು ನೀವು? ನಾವು ಇದು ರನ್ನಿಂಗ್ ಬಂದಿದ್ವಲ್ಲ
ಹ್ಮ್ ನೀವ ಯಾವ್ದ ಓಡುದ್ ದ್ರಿ ಅದ್ರಲ್ಲಿ
ನಾವು ಫೋರ್ ಹಂಡ್ರೆಡ್
ಹೂಂ ನಾಲಕ್ ನೂರ್ ಮೀಟರ್ ಓಡಿದ್ರ? ತ ನಾಕ್ನೂರ್ ಮೀಟ್ರು ನಾನು ಆದ್ನೇ ಓಡಿದ್ನಲ್ಲಾ ನನ್ ಹೆಸರು ದೊಡ್ ಬಸ್ ತು ಅಂತೇಳಿ.
ಹ್ಮ್ ಹೌದ್ ಹೌದು ದೊಡ್ಡ ಬಸ್ವನ ಅ ಓ ನೋಡಿನ್ ನೋಡಿನ್ ನಿಮ್ನ ಹೆಸರು ಕೇಳಿನ್ ನೋಡಿನ್
ಹೌದಲ್ಲಾ?
ನಮ್ ಹೆಸರು ಅಂಬರೀಷ್ ಅಂತೇಳಿ. ಅಂಬರೀಷ ನನ್ ಹೆಸ್ ರ್ ಇನ್ನೊಂದ್ ಹೆಸರು ಕರಿಯಪ್ಪ ಅಂತ ಕರೀತಾರೆ.
ಹಾಂ ಹಾಂ
ಹ್ಮ್
ಫಸ್ಟ್ ಬಂದಿದ್ ನಾನೇ ಅಲ್ವಾ?
ಮತ್ತೆ, ಹೌದು ನೀನ್ ಯಾವ್ ಹೌದ್ ಗೊತ್ ಗೊತ್ತು ಈಗ್ ಗೊತ್ತು ನೆನ್ಪ್ ಆಯ್ತು ನಿಮ್ಮ ಕೈಲಿ ಆವತು ಓಡದ ಆಗಲಿಲ್ವಾ ಲಾಸ್ಟ್ ಆಗ್ಬಿಟ್ವಿ. ಹ್ಮ್ ನೀವು? ಫರ್ಸ್ಟೇ ಆಗಿತ್ತೇನ್ ನಿಮ್ದು?
ಹಾಂ ಫಸ್ಟೆ ಆಯತ್ ನಮ್ಮದು.
ತ
ಹಾಂ ಹೌದು.
ಬಂಗಾರ ಬಂಗಾರ ಬಂಗಾರ ಬಂಗಾರ ಅನು ಓಕೆ ಬೈ. ಹೌದು ಉತ್ತಮವಾಗಿ ಚೆನ್ನಾಗಿ ಓಡಿದ್ರು ಅಲ್ವಾ ನೀವು?
ಹ್ಮ ಚೆನ್ನಾಗೇ ಓಡಿದೀವಿ ನಾವು ಪ್ರ ಅಂದ್ರೆ
ಇನ್ನು ಶಿಕ್ಷಣ ಏನು ಮಾಡ್ತೀರಿ?
ಏನೋ ಈ ಡಿಗ್ರಿ ಅಂತೂ ಮುಗಿಸಕೊಂಡ್ ಹೋತೀವಿ.
ತ್ತೆ
ಮುಂದೆ ಏನ್ ಮಾಡ್ ತ ನಂಗ್ ಗೊತ್ತಿಲ್ಲ ನೋಡ್ಬೇಕ್ ಇನ್ನು
ಹೌದೌದ್. ಮತ್ತೆ ಮುಂದ?
ವೂ ಇಸ್ ಸಸ್ಯಗಳ ಬಗ್ಗೆ ತಜ್ಞರ ಆಗ್ಬೇಕ ಅಂತ ಇದಿವಿ
ಹೌದು ಮುಂದ ಅಗ್ರಿಕಲ್ಚರ್ ಎಲ್ಲ ಅದ್ರ ಮೇಲೇ ಡಿಮೆಂಡ್ ಆಗ್ತ್ರಿ
ಹಾ ಹೌದು
ಕೃಷಿ ಬಗ್ಗೆನೆಲ್ಲ ಡಿಮ್ಯಾಂಡ್ ನಿಮ್ಗೆ ಹ್ಮ್ ಮತ್ತೆ ಚ್
ಮತ್ತೆ ಏನಿಲ್ಲ ಎಲ್ಲ ನೀ ಸಮದ
ಎಲ್ಲ ಸಮಚಾರ ಹೆಂಗಿದೆ
ನಮ್ಮ ಸಮಾಚಾರ ಏನೋ ಒಂದ್ ಲೆಕ್ಕಕ್ಕೆ ಆರಾಮ ಇದೀರ ನೀವು
ಎಲ್ಲಾ ಚೆನ್ನಾಗಿರಲ್ಲಲ್ಲ ಹ್ಮ್ ಮತ್ತ ಏನ್ ನಡ್ಸಿರಿ
ನಮ್ಮ ಹತ್ರ ಏನಲ್ರಿ ಎಲ್ಲಾ ನೀವ್ ಹೇಳ್ಬೇಕು
ನಮದ್ ಏನ್ ನೋಡಪ್ಪ ನಮ್ದಲ್ಲ ಇಷ್ಟೇ ಇರೋದು ಜೀವನ ನಿಮ್ ಚೆನ್ನಾಗಿದೆ
ಹ್ಮ್ ಕಾಲೇಜು ಚೆನ್ನಾಗ ಐತೆ
ಎಲ್ಲಾ ಚೆನ್ನಾಗಿದೀವಲ್ಲ
ಹ್ಮ್ ಎಲ್ಲಾರ ಚೆನ್ನಾಗಿದಾರ
ಹ್ಮ್ ಎಲ್ಲಾ ಫ್ರೆಂಡ್ಸು ಸ್ನೇಹಿತರು ಚೆನ್ನಾಗಿದವ್ರ
ಎಲ್ಲಾರ ಚೆನ್ನಾಗಿದ್ರ ನಿಮ್ ಕಡೆ ಹೌದಾ
ಹ್ಮ್ ಮತ್ತೇನ್ ಮಾಡ್ತಾರೆ
ಗೆಳೆಯ ಇನ್ನೊಬ್ಬ ನಿಧನಲ್ಲಿ ಗೊ
ನಿಮ್ಮ ಸ್ನೇಹಿತ್ನ್ ಹೆಸರು ಎನು ಶ್ರೀದರ
ಹ ಹಾ
ಮತ್ತೆ ಹೆಸರಿನ ಯಾರ ಪಚಿದಾರ ಅದರ
ಶ್ರೀಧರು ಮತ್ತ್ ತನ್ವೀರು ಧ್ರುವ
ಓಹ ನಮ್ಮ ಸೀನಿಯರ್ಸ್ ಅವರೆಲ್ಲ
ಸೀನಿಯರ್ ಅಲ್ಲ ಹಾ ಹಾ ಹೌದ್ ಹೌದ್ ಹೌದ್ ಹೌದು ಹೌದು ಸರಿ ಸರಿ ಹ್ಮ್ ನಮ ಸೀನಿಯರ್ಸ್ ಅವರು ನಿಮ್ ಕ್ಲಾಸ್ ಅಲ್ಲಂದ್ರೆ ಅವನ್ ಯಾರು ಪರ್ಸು ಅಂತ
ಓ ಐದನೇ ಐದನ ಐದನೆ ಐದನ ಚ್
ಹ್ಮ್ ಹೌದ್ ನಮ ಕ್ಲಾಸ್
ಉತ್ತಮವಾಗಿ ಚೆನ್ನಾಗಿದ್ದಾರೆ ಓದ್ತಾರೆ ಅವರು ಶಿಕ್ಷಣ ಬಹಳ ಇಂಪೋರ್ವ್ ಹಯ್ತಾರೆ ಅವರು ಹ್ಮ್ ನೀವು ಏನು ಮಾಡ್ತಿದೀರಿ ಈಗ ಊಟ ಆಯ್ತು ಎಲ್ಲ ಆಯ್ತು ಈ ಕ್ಲಾಸ್ ಇಲ್ವಾ
ಕ್ಲಾಸು ಇಲ್ಲ ಯಾವು ಇಲ್ಲ ನಮ್ಗ ಇವತ್ತು. ಹ ಹಂಗ ಇದ ಬಂದ ಕುಂತ್ಕೊಂಡ್
ಹಾ ಈಗೇನ್ ಬಂಕು ಗಿಂಕು ಏನ್ ಹೊಡಿತೀರಾ ಕ್ಲಾಸ ಇಂದ ಹೊರ ಬಂದು. ಏನ್ ಮಾಡ್ತೀರಿ.
ಎಇಲ್ರಿ ಒಮ್ಮಿ ಬರ್ತವ್ರಿ ಯಾವದಾದ್ರು. ಪಿಕ್ಚರ್ ನೋಡ್
ಓ ಸಿ
ಹಾ ಸಿನಿಮಾ ನೋಡ್ತ್ ತೇವೆ ಹಾ ಹಾ ಇಲ್ಲಾ ಯಾವ್ದರು ಗಿಡ್ ಹ ಎಲ್ಲರ ಒಂದ ಕೆಡ ಕೆಗಡೆ ಏನ್ ಸಣ್ಣ ನೀರ್ ಬರ್ ತಿದ್ರ ಅಲ್ಲೊಂದು. ಕೊಂತ್ಕೊಂಡ ಇರ್ತೆವ್ ಅಲ್ಲಿ.
ಹೌದಾ ಇನ್ನು. ಕ್ರಿಕ್ ಟು ಅಂತಫೋರ್ಸು ಯಾವ ಆ ಡುಲ್ವಾ. ಹ್ಮ ಸಾಯಂಕಾಲ ಆಡ್ತೀರಾ ನಿಮ್ಮ ಸ್ನೇಹಿತ್ ತರ ಜೊತೆಗೆ ಆಡ್ತೀರಾ ನೀವು ಸಿಂಗಲ್ ಆಡ್ತೀರಾ.
ಇಲ್ಲಾ ಸ್ನೇಹಿತರ ಜೊತೆಗನೆೇ ಆಡ್ತೀವಿ ಹ್ಮ. ಅವ್ರ ಜೊತೆಗೆ ಆಡ್ತೇವಿ.
ಮ್ಯಾಚ್ ಗಿಚೀನ ದೊಡ್ಡುದ ಆಡಲ. ವಾ.
ದೊಡ್ಡದಾಗಿ ಆಡ್ತಿದ್ವಿ ಅವಾಗ ಇವಾಗೆಲ್ಲ ಬಿಟ್ಟಿವ.
ಹ್ಮ್ ಹೌದಾ ಮತ್ತೇನ್ ನಡ್ಸಿರಿ.
ನಮ್ಮ ಕಡೆ ಏನಿಲ್ಲಾರೀ ಎಲ್ಲ ನಿಮ್ಮ್ದೇ.
ಎಲ್ಲಾ ದೊಡ್ಡವ್ರ ಇದ್ರರಿ ಎಲ್ಲಾ ನಿಮಪಾ ಎಲ್ಲಾ ನಡಸಿರಿ.
ಹ್ಮ ನಮ್ಮ ನಾ. ಮತ್ತೇನಲ್ರಲ್. ನಿಮ್ದು ಹಗ್ರಿ ಅಂದ್ರಲ್ಲ. ಕಾಲೇಜ್
ಹೌದೌದೌದು ನಿಮ್ದುೂಡ್ ಸೇಮ್ ನಮ್ದು ಯುನಿವರ್ಸಿಟಿನೆ. ನಿಮ್ದೆಲ್ಲ
ಹಾ ಹೌದು ಒಂದೇ ಯೂನಿವರ್ಸಿಟಿ.
ಹ್ಮ್ ಹ್ಮ್ ಇದು ಮೆಸ್ವಿಲಿ ಏಟ ಬರುತ್ತೆ ನಿಮ್ದು.
ನಮ್ದು
ಹ್ಮ
ಮೂರುವರೆ ಇಂದ ನಾಲ್ಕ್ ಸಾವಿರವರೆಗೂ ಬರ್ತೆ ನಾನು ಎಸ್ ಟಿ ಕೆಟೆಗೆರೆ ಟ್ರೈಬಲ್ ವೆಲ್
ಓಹ ನಮ್ದ್ ನಮ್ದುಡ ಹೆಂಗೆ ನಾವ್ ಎಸಿ, ಎಸ್ ಟಿ ದವರೆ ನಾವ್ ಎಸ ಟಿ ಇದ್ದಾರ. ನಾವು ನೀವು ಯಾವದು?
ನಾವ್ ನಾಯಕರು.
ಓಹ ನಮ್ಮ ಮಂದಿ ನಾಯಕರೇನ ವಾಲ್ಮೀಕಿ ನಾ?
ಹೌದಾ
ಹೌದೌದು. ಸೇಮ ಹಂಗಾರ ನಾವು ನೀವೆಲ್ಲಾ.
ಹೌದೌದ್ರಿ.
ಅ ನಿಮ್ದು ನಮ್ ಸ್ಕಾಲರ್ಶಿಪ್ ಮನೆ ಏಟು ಬಿದ್ದಾವೆ ನಿಮಗೆ.
ನಮಗೆ ಅರವತ್ತ ಎಂಟ ಸಾವಿರ ಬಂದಾವ್ರಿ.
ಸೇಮ್ ಅಷ್ಟೇ ಬಿದ್ದವೆ ಅಲ್ಲರಿ.
ಹ್ಮ್ ಹ ಹೌದ್ರಿ ನೀವ ಕಟ್ಟಿದ್ರಿ ಕಾಲೇಜ್ ನೀವ ಕಾಲೇಜಿಗೆ ಕಟ್ಟಿದ್ರ ಅಲ್ರರೆಡಿ ಹೌದಾ.
ಎಲ್ಲಾ ಮೀಟಿಂಗ್ ಎಲ್ಲಾ ಆಗಿದೆ ಕಟ್ಬೇಕು ಲ್ಯಾಪ್ಟಾಪ್ ಏನು ಕೊಡ್ತಾರೆ ಅಂತಲ್ವಾ.
ಹೌದು ಇನ್ನುೂ ಒಂದ್ ವರ್ಷ ಎರಡ್ ವರ್ಷಲ್ಲ ಲೇಟ್ ಕೊಡೋದು.
ಹೌದ ಅಲ್ವಾ ಇನ್ನ ಒಂದ್ ವರ್ಷ ಹೋಗುತ್ತಲ್ಲಾ.
ಹಾ ಒಂದು ಒಂದುವರೆ ಎರಡು ವರ್ಷ ನಮ್ಮ ಸೀನಿಯರ್ಸ್ಗೆ
ಹ್ಮ್ ಇಲ್ಲಪ್ಪ. ಇಲ್ಲ ಇಲ್ಲ ಮತ್ತೆ.
ಮತ್ತೆ ಏನಿಲ್ಲಲ್ಲ. ಸ್ವಲ್ಪ ನಮ್ದು ಒಂದ್ಸೂರು ಕೆಲ್ಸ ಎಲ್ಲ ಒಂದ ಲೆಕ್ಕಕ್ ಐತಿ ಒಂದಸೂರು ಹಾ ಕೆಲ್ಸದ್ಮೇಲೆ ಒಂದ್ಸೂರು ಹೊರ್ಗಡೆ ಹೊಂಟ ತ್ತಿದ್ದೆ.
ಹೌದಾ ಮತ್ತೆ ನಿಮ್ಮ ಸ್ನೇಹಿತರೆಲ್ಲ ಉತ್ತಮವಾಗಿದ್ದಾರಲ್ಲಾ? ಎಲ್ಲ ಚೆನ್ನಾಗಿದ್ದಾರ ನೋಡಪ್ಪ ಎಲ್ಲಾ ಚೆನ್ನಾಗಿರು ಹುಡುರು. ಕೂಡ ಎಲ್ಲ.
ಹ್ಮ್ ಹುಡುಗರಲ್
ಹ್ಮ್ ಫ್ರೆಂಡ್ಸ್ ಎಲ್ಲ ಉತ್ತಮವಾಗಿ ವಾಗಿದರಲ್ವಾ?
ಹಾ ಉತ್ತಮವಾಗೇ ಅದಾರ.
ಹ್ಮ್ ಹ್ಮ್ ಮನೆ ಊರಿಗ್ ಹೋಗಲ್ವಾ ನೀವು?
ಹೌದ್ ಇವಾಗ ಏನಾದ್ರೂ ಕಾಮನ ಹಾಪ್ ಅಂತ ಏನರಾ ಕೊಟ್ರೆ ಹೋಗ್ಬೇಕಂತ.
ಹೌದಾ ರಜೆ ಅಂತ ಕೊಡ್ತಾರಂತವಲ್ವಾ.
ಹಾ ಹೌದು.
ಹ್ಮ್ ಮತ್ತೆ ಏನ್ ನಡ್ಸಿರಿ.
ನಮ್ಮ್ ಕಡೆ ಏನಿಲ್ಲ ಸ್ವಲ್ಪ ಒಂಚೂರು ಹೊಡ್ ಹೊರ್ಗಡೆ. ಕೆಲ್ಸ ಐತೆ.
ಹೌದಾ.
ಹಾ ಹೊಯಿಗ್ ಬರ್ಬೇಕಿತ್ತು.
ನೀವ್ ಒಂಟ್ರಾ. ಸರಿ ಆಯ್ತ್ರ ಅರಾಮಿರಿ ಕಾಲು ಮಾಡಿದಕ್ಕೆ ಒ ಸ್ವ ತುಮ್ಮು ಹೃದಯ ಧನ್ಯವಾದಗಳು.
ಹಾ ಧನ್ಯವಾದಗಳು
ತಗರಿ ಅರಾಮಿರಿ ಇಡ್ಲಿ.
ಹಾ ಸರ್ ಆಯ್ತು.